ನ್
ಏನ ಇಲ್ಲ ನೋಡ ಇವಂಗ ಊಟ ಮಾಡ್ಸತ್ತನಿ
ಎ್ದ ಮಗ ವಿ ಚಲ್ದಿ
ಹ್ಮ್ ಅದ ನ ಕುಸು ಕುಸು ಮಾಡ್ಕ
ಏನ್ ಊಟ ಒಂದ್
ಊಟ ಓಟ್ಸ್
ಓಡ್ಸ್ತೀನ್ ಸಾಕೈತಿ ನ್ನಗೆ
ಪ್ಲೇನೋಟ್ಸ್
ಅದಕ್ಕ ಅವ ಓಡಡತಣಣಮಗೆ
ಹ ಹ
ಹ್ಮ್
ಬೆಲ್ಲ ಹಾಕ್ತಾನ
ಹ್ಮ ಹಾ
ಬೆಲ್ಲ ಒಂದು ಎಲ್ಲಕ್ಕಿ ಹಾಕಿನ್ ಮಾಡ್ತ ಹಾಲಕ್ಕಿ ತಿನ್ನಿಸತಾನ
ಹ್ಮ್ ಹ್ಮ್
ಹ್ಮ್ ತಿನ್ನಾ ಒಂದ ರೆಸಿಪಿ
ಮತ್ತೇನ್ ತಿನ್ಿಸ್ತಿೀ ಅವನಿಗೆ
ಅನ್ನ ಉಪ್ಪಿಟ
ಹ್ಮ
ಅವಲಕ್ಕ-
ಎಲ್ಲ ತರ ತಿಂತಾನ-
ಶಿರಾ-
ಹ್ಮ ಹ್ಮ
ಸಜಕ
ಹ್ಮ
ರೊಟ್ಟಿ ಚಪಾತಿ
ಹ್ಮ್ ಹ್ಮ್್ಮ ಅದಕ್ಕ ಅಂಗದಾ ಉಂಟ ಉ ಮುಖ ಮುಗ
ಹ್ಮ ಎಲ್ಲ ತಥರ ತಿನ್ಕೊಂಡು ಚಲೋದಾ
ಹ್ಮ್ ಇರ್ಲಿ ಒಟ್ಸಲನ್ನ ಇರ್ಲಿ ನಮ್ದು ಇನ್ನ ಮಾಡಬೇಕ ನೋಡ
ಬಂದಕ್ಕೆ ನ ಊಟ
ಬಂದಿರ್ಬೇಕ ನಾನ ಕೆಳಗ್ ಹೋಗಿಿಲ್ಲ ಇನ್
ಹ್ಮ್ ಹ್ಮ್ ಎಟ್ಟೊತ್ತನೇರತತಾ
ಊಟ ಇರ್ತೈತ್ ಹತ್ರ ತನ ಇರ್ತೈತ್ ಅದ ಏನ ಇಲ್ವ ಂಗ ಬೆಳಗ್ಗೆ ಒಯ್ತಾರ ಅವ್ರು ತಕೊಂಡು
ಹತ್ತ ತರ ಚಲನಾ ಕ್ಯಾಂಟಿನ್
ಚಾಲು ಇರತೈತಿ ಖಾಲಿ ಆರ ಮತ್ತ ತರಿಸಿ ಕೊಡ್ತಾರ.
ಹ್ಮ್ ಹ್ಮ್ ಹ್ಮ್ ಒಟ್ಟ ಎಲ್ಲಾರ್ದು ಆಗುತನ ಚಾಲೋ ಇರ್ತೈತಿ.
ಹಾ ಇರತೈತಿ.
ಹ್ಮ್ ಹ್ಮ್ ಹ್ಮ್ ಹ್ಮ್ ನೀವ್ ಎಟ್ಟೋತ್ತಿಗ ಮಾಡ್ತಿರಂತ?
ನಾನು ಒಂದ್ ಎಂಟೂುವರಿ ಒಂಬತ್ತಂಗ ಮಾಡ್ತೇನೆ.
ಹ್ಮ್ ಹ್ಮ್ ಹ್ಮ. ನಮ್ದ ಚಪಾತಿ ಬದ್ನಿಕಾಯಿವಣಿಗಿ.
ಹ್ಮ್ ಹ್ಮ್ ಹ್ಮ್ ಹ್ಮ್ ದಿನ್ನಾ ಶಿಖರಣಿನ ತಿಂತೇರಿ ಏನ್ ಬರಿ ಶೀ ಕಮ್ಮಿನ ಆಂತಿ ಅಲಾ.
ಒಂದ ದಿನ ಬಿಟ್ಟ ಒಂದ ದಿನ ಮಾವಿನಕಾಯಿ ಅದಾವ ಮಣಿವ.
ಮಣಿವ ಅದಾವ ಏನ್ ಯಾವ ಅದಾವ?
ಕಲ್ಮಿ.
ಕನ್ವಿ? ಕಲ್ಮಿ. ಡೈಲಿ ಇರತಾವ ಏನ್?
ಹ್ಞ ಹಣ್ಣ ಹಾಕೇತ್ಲಾ.
ಹಣ್ಣ ಹಾಕಿರಿ ಏನ್ ಹಾಕ್ಸಾಕ್ ಕರಸ್ತೇರಿ ಏನ್ ಯಾರ್ನ ಆರ?
ಹಾ ರಿಷಿ ಹಣ್ಣ ಹಾಕ್ತಾರ ಅವ್ರ.
ಹ್ಮ್ ಹ್ಮ್ ಹ್ಮ್.
ಅವ ಹಣ್ಣ ಆಗೆ ಇರ್ತವಲ್ಲ ಹಾ.
ಎಷ್ಟು ಗಿಡಗೋಳ ಅದಾವ?
ನಾಕ್.
ಹ್ಮ್ ನಾಲ್ಕು ಕಲ್ಮಿ ಕಾಯ?
ಇಲ್ಲ ಎರಡು ಕಲ್ಮಿ ಅದಾವ ಎರಡು ಸಾದ ಅದಾವ.
ಊದೀಗೆ ಅಷ್ಟ ಕೊಟ್ಟ ಕಳ್ಸಬೇಕಲಾ ಮತ್ತ.
ಯಾರು ಈಗ ಹೋಗೆ ಇಲ್ಲ.
ಮಾವಿನಕಾಯಿ ಎಲ್ಲಿ ಮನ್ಯಾಗ
ಅವ್ರ ಕೊಂಡ ತರ್ತಾರ.
ಅದ ಮನ್ಯಾಗ ಇಲ್ಲ ಅದಕ್ಕ
ನಾನ್ ಅದ ಇಲ್ಲಿ ನನ್ ಫ್ರೆಂಡ್ ಒಬ್ಬ ಗಿಡಗೊಳ ಅದಾವ ಅವ್ರು.
ಹ್ಮ.
ಅದ ಸೋಮವಾರದ ನಾ ಊರಿಗೆ ಹೋಗುದಾರ ಅವಂಗ ಒಂದ ಸ್ವಲ್ಪ ಕೊಡ ಅಂತ ಹೇಳಿನಿ.
ಹ್ಮ್ ಹ್ಮ್ ಹ್ಮ್ ಹ್ಮ್.
ಊರಿಗೆ ಹೋಯ್ತನ ಅದ ಬದಾಮ ರಸಪುರಿ ಅದಾವ.
ಹ್ಮ್.
ಕೊಟ್ರ ಅದ ಊರಿಗ ಹೊಯ್ಬೇಕತ್ ಹೇಳೇನ ತಂದ್ ಕೊಡಂತ ಹೇಳಿ.
ಹ್ಮ್ ಹ್ಮ್ ಹ್ಮ್.
ನಾ ಹೋಗೋ ಅಷ್ಟಾಗ ತಂದ್ ಕೊಟ್ರ ಒಯ್ತೀನಿ ಮನಿಗಿ.
ಹ್ಮ್ ಹ್ಮ್ ಹ್ಮ್ ಹ್ಮ್. ಹ್ಮ ಸೋನಾಲೀ ಹಚ್ಚಿಲ ಏನ್ ಫೋನ್?
ಸೋನಾಲಿಗೆ ನಾನ ಮೆಸೇಜ್ ಮಾಡಿದ್ನೆ ಮೊನ್ನೆ
ಎಕಡೆ ಅದಾಳ ಈಗ ಆಕೆ?
ಈಗ ಅಲ್ ಮನ್ಯಾಗ ಅದಾಳ್ ಇವತ್ ಹೋಗ್ತೆನ ಅಣ್ಣಾತೀಲ ಅವ್ರ ಗಂಡನ್ ಗುಜರಾತ್.
ಹ್ಮ್.
ಅದು ಅವರ ಅಜ್ಜ ತಿಳ್ಕೊಂಡಿರೋದು ಮೊನ್ನೆ
ಯಾರ ಸೋನಾಲಿ ಗಳು ಹ್ಮ್
ಬಂದೇ ಮೊನ್ನೆ ಅದ ನಿನ್ ಮಸಸಕಿನ್ ಮೀಟ್ ಆಗ್ಬೇಕತ್ತ ಅದ ಹೋದಾಗ
ಹ್ಮ್
ಅವರ ಅಜ್ಜ ತೀರಿಕೊಂಡಿದ್ದರು ಬಂದೀನಿ ನೀ ಇವತ್ತು ಎಂಟಕನ ಬೆಂಗ್ಗಳೂರಿಗೆ ಬರ್ತಾಳಂತೆಂತ
ಹ್ಮ್ ಹ್ಮ್ ಹ್ಮ್
ಅದಕ್ಕ ಅವಾಗ ಬಂದ ಮೀಟಾಗ ಕೇತನ್ನಿ ಹ ಅಂತಂದು
ಹ್ಮ್ ಹ್ಮ್ ಹ್ಮ
ಹ್ಮ್
ಹುಚ್ಚಿ ಏನವ್ವ
ಹಚ್ಚಿಲ್ಲನ್ನ
ಹ್ಮ್
ಅದ್ನಚಿಂತೆ ಮಾಡ್ಕೊಂಡು ಮತ್ತೆ
ಹ್ಮ್ ಹ್ಮ್ ಹ್ಮ್ ಹ್ಮ್
ನಂಗದ ಹೇಳೋದನ್ ಎತ್ತೈತವ ಹೋಗು ಸಾಕತ್ ನಂಗಗೆ
ಹ್ಮ ಹ್ಮ ಅವನು ಕೇಳಂಗಿಲ್ಲ ಅಕ್ಕಿನು ಕೇಳಂಗಿಲ್ಲ
ಇಬ್ಬರೂ ತಂದೆ ಸರಿ ಅಂತಾರೆ ಏನು
ಸರಿಯತಾರ ಅವ್ನ ನ ಆಯಕೆ ಸರಿಯತಾಳು ಆಯಕಿದಾಗ ನ ಅವಾವು ಸರಿಯತ್ತತಾನ
ಹ್ಮ್ ನಮಗೆ ಅವರಿಬ್ಬರೂವರೆಗೆ ಅವರಿಬ್ರೂನು ಸರಿ ಅನಿಸುತ್ತಾರೆ
ಇಬ್ರು ಸರಿನಾ ಅನಿಸ್ತೈತಿ
ಹ್ಮ್
ಹ್ಮ್ ಹಾಗಾಗಿತಿ ಕರ್ಲಾ ನುಂಡಪ್ಪಜ ಬಂದಿದತ್ತ
ಹ್ಮ್ ಹ್ಮ್
ಹ ಅಂದತ್ತ ಅಲ್ಲಿನ ಕಟ್ಕೊಬೇಡ್ರವ ಇಲ್ಲೇ ಕಟ್ಕೊ್ರಿ
ಹಾ
ಅಂದತ್ ಪ ಎಲ್ಲ ಪಾಲ ಮಾಡೋ ಮುಂದೆ ಎದನ್ ಮಾಡ್ಯಾರ ನೀವ ಆಾಯಿ ಮುಂದೆ ಅಂದತ್
ಹ್ಮ ಅಪ್ಪ ಎಲ್ಲಾಗಿದ್ದೇನೆ
ಇಲ್ಲಾಗೈತಲ್ಲ
ಎಲ್ಲಾರು ಆನೆಲ್ಲ ಅಂತಾರೆ ತು ಎಲ್ಲರೂ ಬಿಟ್ಟು ಹೋಗ್ತಾರೆ ಮತ್ತೇನ್ ಮಾಡ್ತಾಳಕಿ ಅವನ್ ಮುಂದ್ ಯಾರು ಒಣನ್ನಂಗಿಲ್ ಮತ್
ಪಾಲ ಮಾಡ ಮುಂದ ನೀವ್ ಇದದನ್ ಮಾಡಿರಿ
ಹ್ಮ್
ಹಾ ಇಲ್ಲೇನು ಹೋಗಬೇಡವಾ ಇದನಾಗುದಿಲ್ಲದ ಇಲ್ಲಿ ಲೆಕ್ಕ ಕಟ್ಕೊಂಡ್ರೆ ಅಂತ ಅಂದ
ಹ್ಮ್ ಕಟ್ಕೋದಿ ಅಂದ್ರೆ ಕೊಡಾಕ್ ರೆಡಿ ಇರ್ಬೇಕಲಾ
ಅದೆಲ್ಲ ಮ ಅದು ಬೇಕಲಪ್ಪ ಇಲ್ಲ
ಹ್ಮ ಅಲ್ಲ ಇವ ಎಲ್ಲಾ ಬಂದಾರ ಅಂತಾರ ಒಬ್ರ ಯ್ಯಾಪಾರ ಮುಂದಂತ್ರ ಡೈರೆಕ್ಟ್ ಅನ್ನಂಗಿಲ್ಲ ಎಲ್ಲ ಇಲ್ಲ ಅಂತಾರೆೆ ಈಗ ಪಲ್ಯ ಹುಳ ಬಿಡ್ತದ ಆಯ್ ಅದ್ನ ಯೋಚನೆ ಮಾಡತದೆ ಕತ್ ಕೂತ್ ಬಿಡ್ತಾತ ಅವಂಗ ಏನ್ ಅನ್ಸತಿ
ತನತ
ಹ್ಮ್
ಅವ್ ತಾತ ಒಂದ್ ಏನ್ರು ಯೋಚನೆ ಮಾಡಿದಾಗ ಅಲ್ಲಿ ಹೇಳಡ್ದಾನಲ್ಲ ಏನು ಯೋಚನೆ ಮಾಡಲ್ಲ ಅವ ಹೊರಗಿನ ಜಗತ್ತು ಜ್ಞಾನಿನೇ
ಅವಮ್ಮ ಅ ನಾ ಮಾತಾಡುವಾಗ ಅದ ನಾ ಮಾತಾಡುವಾಗ ಏನ
ಹ್ಮ್
ಈನ್ ನನಗ ಇಲ್ಲಿ ಓಡಾಡಿದ್ವಾಗ ನಮ್ದು ಅದ್ದ ಹೊಂಟೆ ಚ ಎಲ್ಲಾ ಬಂದ್ ಆ
ಹ್ಮ್ ಹ್ಮ್
ಅಲ್ಲ ಏನಾಗೈತಿ ಅಲ್ಲಿ ನಾಯಿ ನಡ್ಸೇತಿ ಬೀಡಂಗಿಲ್ಲ ನ ಅಲ್ಲೇನ ಎತ್ತಿ ರಂಗಿಲ್ ಏನು
ಹ್ಮ್
ಈ ರೀತಿ ಇಂದಾವ
ಹ್ಮ್ ಹಂಗೆ ಅನ್ನೋದು ಟಿಕ್ಕಿ ದೊಡ್ಡವಗ್ಗ ಹ್ಮ್
ಇಲ್ಲಿ ಎಂತ ಅನ್ನ ನಾವು
ಈಕೆಗೆ ದೊಡ್ಡ ಅವ್ವ ಅಂದೇ ನೀ ಸುಮಾ ಹಾಕಿ ಜಗಳ ಇದನ್ನ ಹಾಕಿತಿ ಆಕಿನ ನ ಒದ ಹಾಕಿ ಹಾಕಿ ಸುಮ್ಮ ಇದ ಮಾಡ ಹೂಬೇಡ ಅವ ತಾತ ಮತ್ತೇ ನ ಏನ್ ಯೋಚನೆ ಮಾಡಲ್ದ ಮನಿ ಕಟ್ತಿರ್ತ ಅವನೆಲ್ಲ ಪಾಲಾ ಹ ಹೇಳದಿರ್ತಾರ ನವು ಮಾಡ್ಯಏನಂದೆ
ಹ್ಮ್
ಅವಂಗಿು ವಯಸ್ಸೇನು ಅರ್ಧ ವಯಸ್ಸೇನು ಹಾಗಂಗಾಗಿರೋಂಗಿಲ್ಲ ಅವಂಗಗೂಏಾರ ಒಂದುಿಟ್ಟ ಜ್ಞಾನ ಇರ್ತೈತಿ
ಅದ ಅವಂಗ ಇಲ್ ಇಲ್ಲಿ ಎಲ್ಲಾ ಇವನ್ ಜನ ನೋಡ್ಯ ನೋಡಿದಾಗ ಹಂಗ್ ಮಾಡಿದ ತಾನಿಲ್ಲ ಅಮ್ಮಕ್ಕಿಗೋ ಗೊತ್ತೈತಿಲ್ಲ ಅಂತ ಅವಗಾರು ಗತ್ ಹೇಳಿ
ಹ್ಮ್ ಈ ಕೆತಾಳು ಅವ್ರ ತೇಲಿರ ಹಂಗಿಲ್ಲ ಸುಬನ್ಯಾರ ಮೆಟ್ನಗರುದಲ ಇಲ್ಲ ಸುಬನೇರ್ ಮೆಟ್ನಿಯಾಗಿರುದ್ಲ ಆ ತಾಳಿ
ಏನ್ ಬಾಳ ದೂರ ಇದೆ ಅದೇನು
ಹ್ಮ್ ಅದಲ್ಲೇ ಹಂಗೆೇತಾ
ಹ್ಮ್
ಹ್ಮ್ ಹಕ
ಇ ವಾ್ ಮುಗಿಸಸ್ತೈತೆ ಇದೆ ವಾ ಮುಗಿತೈತೆ ಅನಸಬತ ನನಲ್ಲಿ
ಕಟ್ಕೊಂಡ ಸಹ ಜಾದ್ರು
ಹ್ಮ್
ಈ ನೀನು ಮಾತಾಡಕ್ಕೆ ತಯಾರಿಲ್ಲ ಅಂತ
ಹ್ಮ್ ಏನ್ ಮಾತಾಡುದು ಇನ್ನ ಏನ್ ಮಾತಾಡುದು
ಇದೆಲ್ಲ ಮತ್ತೆ ಅವಿಗೆ ಅವಂದು ಹಣಿತ್ತೆ ಪಿಿಕ ಐತಿ ಅನಕ್ ಮಾತಾಡ್ತಾನ
ಹ್ಮ
ಅವ್ನು ನವು ಚಲನೇ ಹೇಳ್ತಿೀ ಇವ್ರಿಗೆ ಬದಲಾಗೇೈತಿ ನೀ ಇವರೋ ಮಾತಾಡಾಕ್ಬೇಕಲ್ಲ ಅವ್ನು ಜೋಡಿ
ಅಖಿ ನಾವೆಲ್ಲ ಹೇಳ್ದಾಗ ಅವ್ನೆ ಅಂದಿದ್ದಳು ತ್ತಳ ಇನ್ನೊಬ್ರು ಯಾರಟ್ಟ ಹಾ ಅದನ್ನೇ ಹಳ್ಕೊಂಡ್ ಕುಂಟ ಏನ್ ಸೌಂಡ್
ನೀವು ಗಿಡಿಗಿಂಚಿ ಬರ್ಸತ್ತ
ಹ್ಮ ಬಂದ್ ಮಾಡ್ಸೋ ಅದ ಕೇಳ
ತಗನಿ ತಗಿ
ಹ್ಮ್
ಹ್ಮ್
ಏನ್ ಫುಲ್ ಜೋಶ್ ಗೊತ್ತ ನ
ಹ್ಮ್ ಜೋಷ್ ಬತ್ತ
ಗ ಬಡಿಗೇರ್ ತಾನು ನಿನ್ ಮಖ ಅಷ್ಟು ಕಾಲದಿಲ್ಲ ಈಗೇನ್ ನಿನ್ ಕಾಡದೇ ಇಲ್ಲ ಬಿಡು ಮೊದಲಿಂದನು
ಓಡಾಡೋದ ಅಂದ್ರೆ ಹಿಂಗ್ ಅಕಡಿ ಈ ಕಡೆ ಓಡಾಡು ಆಕಡಿ ಈ ಕಡೆ ಸಾಮಾನನ್ ಕಿತ್ತಾಕು
ಹ್ಮ್
ಇದ ಒಂದು ಡಾಡೋದು ಅದು
ಅದ ಅವದನ್ ಮೊದ್ನ್ ಬ
ಹಾ ಹಂಗಗೆ ಇದನದು ಏನಿಲ್ಲ ಒಂದ ದವಾಖಾನಿ ಆತು ಇದನ್ ಆತು ಅತ್ ಬರ್ತೈತಿ ಹಿಂಗ ಹಾ ಬರಾಕೈದು ಅಂದ್ರೆ ಒಂದಿ ಸಣ ಸಾವಂತಿ ಹಾತೈತಿ ಒಂದ್ ಜಔಷಧ ಹಾಕಿನನ ಅ್ರ ಅದುರ್ದಿನ ಮತ್ತೆ
ಹ್ಮ ಹತ್ತಾತ ಮಾಡಡವಾಪ್ಪನ್
ಹ್ಮ್
ಹ್ಮ್
ಹ್ಮ್ ಹ್ಮ್ ಹ್ಮ್ ಹ್ಮ
ಹ್ಮ್
ಹ್ಮ ಸರಿ ಹ್ಮ್
ಮತ್ತ ಮಾಮಾ ಬಂದ್ರನು
ಇನ್ನ ಬಂದಿಲ್ ನೋಡ ಅದ ಹಚ್ಚಿನಿ ಈಗ ಬರ್ತ್ನೇನಂತ ಪಾ ಮಿಟ್ನ್ಯಾಗಂದ್ರರು
ಹ್ಮ್
ಹ್ಮ್
ಎಸ ಆಕತ್ತಾನೆ ಎಲ್ಲಾ
ಹ್ಞ ಇ ಹಾಕ ಇದ್ದೇನೆೆಲ್ಲ
ಹ್ಮ್
ಹ್ಮ್ ತಾಕತ್ವ ಊಟ ಮಾಡಿದ ಹ್ಞಮುಗೀತು ತೋಟ
ಉಟುಕು ಕಡಲ ಅನ್ಸುತ್ತೆ
ಇಲ್ಲ ನಾ ಕೆಳ ಹಾಕಿ ಹಾಕ್ತನ ಅವ್ನು ಕುಣ್ಕಂಗಿಲ್ಲ ಹ್ಮ್ ಕೆಳಗ್ ಮರಿಷೆ ಆಗ್ತನ ಮಲ್ಕೊ್ ಬಿಡ್ತಾನ ಸೊಪ್ತತ್ತ ಅವಂಗ ವಾಯಲ್ ಹೇಗಿತ್ತ ಅಂದ್ರೆ ಅಳದು ವಾ ವಾಕ್ವಾಂತಿ ಮಾಡೋದು ಮಾಡ್ತಾನೆ ಅವಗೆ ಬೇಕಾಗಿ ತ್ತಂದ್ರೆ ತಿಂದ ಹೇಳ್ತಾನ ಸುಮ್ಮನೆ
ಎಷ್ಟು ಬಿದ್ದ ಊಟ ಅವಂದು
ಹಾ ಇಟ್ಟ ಮೇಲೆ ಮುಗಿತಿನ ಮಲ್ಕೊಳ್ಂಬಂದ ಒಂದು ಬಟ್ಲೆ ಹಾಲು ಕುಡಿತಾನ
ಹಾ
ಮಾಲ್ಕೊತಾನೆಂಂತ
ಹ್ಮ್
ಆ ಹಾಲು ಕುೂಡದರ ಯ ರತ್ ಸಮಾಧಾನ ಅ ರೇ ಮಲ್ಕೋತಾನ
ಹ್ಮ್ ಎರ ಇವಾಗ ಮತ್ತೆ
ಯಾವತ ನಡು ಹಂ ಒಮ್ಮೆ ಮುಂದ ಇಟ್ಟಿತ್ತು
ಹ್ಮ್
ಹ್ಮ್
ಕೆಡಗ ಮಕ್ಕೋತಿರಿ ನೀವೇನ
ಹ್ಮ್ ಕೆಳಕಲ್ಲ ಈಗ ಮ ಅಂದ್ರ ಮ್ಯಾಳ್ಗ ಮೇಲ್ ನಮ್ಮ ರೂಮ್ದಾಗ ಕೆಳಕ್ ಗಾದಿ ಮ್ಯಾಲ ಮಕ್ಕೊಳಂಗಿಲ್
ಮಳೆಯದು
ಮಳಿ ಎಲ್ಲ ಮಾಡಗೇತಿ
ಹ್ಮ
ಹಾ ಮಳೆಯನ್ನು ಇಲ್ಲ
ಹ್ಮ್ ಹ್ಮ್
ಹ ಹ್ಮ
ಸರಿತಗ ಮಾತ್ ಮಾಡಕ್ಕೆ
ಸರಿ ಸರಿ
ಇನ್ನೇನ್ ಮಾಡುತ್ತೀರಿ
ಇನ್ನೇನಿಲ್ಲನ್ ಊಟನಲ್ಲ
ಹ್ಮ ಕೆಳ ಹೋಗಾರ ನೀನ್
ಇಲ್ಲ ಇದು ನಾ ಕೆಳಗಣ
ಹ್ಮ್
ಊಟ ತಳಗೆ ಮಾಡುತ್ತೇವೆ ಎಲ್ಲ ಮುಗಿಸಿ ರಾತ್ರಿ ಹತ್ತಕ್ಕೆ ಮೇಲೆ ಹೋಗ್ತಿವಿ
ಕೆಳಗೆ ಮುಖಾಂತರ ನೀನು
ಹ ಈ ಹಗ್ಲಿಕ್ಕೆ ಹಗ ಇರ್ತಾನವ
ಹಾಂ ಹಾಂ
ರಾತ್ರಿ ನಾವು ಒಮ್ಮೆ ಮಲ್ಕೊಳಕ ಏನ್ ಹೊಕತಿವಿ ಅದ ಅವಾಗಟ್ಟ ಮ್ಯಾಲ ಮಲ್ಕೋತಾನೆ ಅದಲ್ಲಿ ಹರ್ಯಾಗ ಆರ ಕೇಳ್ದಂದ್ರೆ ಆರರಿಂದ ರಾತ್ರಿ ಹತ್ತರ ತನಕ್ಕೆಳಗ ಇರ್ತ ನಾವು ಮಧ್ಯಾಹ್ನ ಇಲ್ಲೇ ಕೆ ಸರಿ ಈಗ ಮಾಡ್ಲ ಹಿಂದೇನ್ ಮಾಡ್ಲ
ಸರಿ ಆದ್ ಮನಗ್ ಮಾಡಿ ಹಸ
ಹಾಂ ಸರಿ ಸರಿ ನೀನು ಹಚ್ಚೆಂಟು ಸರಿ ಎ ಹಾಂ ಹ್ಮ್ ಹ್ಮ್ ಹ್ಮ್